ಸಾಗರ ಬಾಯ್ ಅರಾಮಲ್ಲ
ಬೈ ನೀವು
ನಾವ್ ಆರಾಮ್ ನೋಡ್ ಬೈ ಹೇಗಿದೆ ಆ ಕಡೆ ಮಳೆ ಇದೆಲ್ಲ
ಹ ಅಷ್ಟೊಂದ ಏನ ಇಲ್ಲಪ್ಪ ಮಳೆ ಮೋಡ ಆಗತ್ತೆ ಮಳೆನೇ ಬರಲ್ಲ.
ಹೌದಾ ಏನಲ್ಲಿ ಮನಲೆಲ್ಲಾ ಅಮ್ಮ ಅಮ್ಮ ಅವ್ರೆಲ್ಲಾ ಆರಾಮ ಅದರಲ.
ಹ್ಮ್ ಎಲ್ರೂ ಅದಾರ.
ಹ್ ಮತ್ತ ಈ ಕಡೆ ಅಂತ್ರು ಮಳೆ ಅಂತ್ರು ಜೋರ್ ಇದೆ. ಹ್ಮ್ ನಾವೆಲ್ಲಾ ಆರಾಮ್ ನೋಡು ಬೈ ಮತ್ತೆ ಏನಂತ. ಮತ್ತೆ ಸಮಾಚಾರ ಮತ್ತೇನಂತಾರೆ ವೈನಿಯರ ಅವ್ರು.
ಹ್ಮ್ ಎಲ್ರು ಆರಾಮ ಇದಾರ ವೈನಿ ಅವುರೆಲ್ಲ.
ಎಲ್ಲಾ ಆರಾಮಿದೀರಾ.
ಹ್ಮ್
ಹ್ಮ್ ಹ್ಮ ನಮ್ ಕಡೆ ಎಲ್ಲಾ ಜೋರ್ ಮಳೆ ಇದೆ ಏನ್ ಏಕಡುನು ಅಡ್ಡ್ಯಡಕ ಆಗದಿಲ್ಲ ಬೈ.
ನನ್ ಮದ್ವೆಗ ಬರಲಲ್ಲಪ್ಪ ನೀವು.
ಹ ಯಾರ ನಿಮ್ ಮದ್ವೆಗ್ ಬರ್ಲಿಲ್ಲ ಬರ್ತಿದ್ದೆ ಬೈ ನಮ್ದು ಸ್ವಲ್ಪ ಪರ್ಸನಲ್ ಕೆಲ್ಸ ಇತ್ತಲಾ.
ಎನ ಪರ್ಸನಲಪ್ಪ ಮದ್ವೆಗೆ ಬರ್ಲಿಲ್ಲ ಹ್ಮ್.
ಇಲ್ಲ ಬರ್ತಿದ್ವಿ ನಮ್ದಕ್ಕೂ ಒಂದು ಶಾದಿ ಇತ್ತಲಾ.
ಹ್ಮ್ ಹ್ಮ್
ನಮ್ಮು ಶಾದಿನೂ ಸ್ವಲ್ಪ ಇದುನ್ನು ನೋಡ್ಕೊಟ್ಟಿಗೆ ನಮ್ಮ. ಪ್ಯಾರಿನೂ ಸ್ವಲ್ಪ ಲೇಟ್ ಆಗಿಬಿಡ್ತು.
ಅಲ್ಲ ಯಾರ್ ಶಾದಿ ನಿಮ್ದು ರಿಲೇಶನಲಿತ್ತ ಯಾರ್ದ ಇತ್ತ.
ನಮ್ದು ಈಕಡೆ ಇಸ್ಕ್ ಆಗಿತ್ತ ನಮ್ದು ಪ್ಯಾರ ಆಗಿತ್ತು ಈಕಡಿ.
ಹಾ
ಅದಕ್ಕೆ ಅದ ನಮ್ಮ ಇದ ನೋಡಕ್ ಹೋಗಿ ಈ ಕಡೆ ನಿಮ್ ಕಡೆ ಬರೋದಾಗ್ಲಿಲ್ಲ ಸ್ವಲ್ಪ ಸ್ವಾರಿ ಭೈ ಬ ಬರ್ತೇವ್ ಮುಂದೆ ಮ ಮಕ್ಕಳು ಇದು ನಾಮಕರಣಕ್ಕೆ.
ಏನೋಪ್ಪಾ ಮದ್ವೆಗೆ ಬರ್ಲಿಲ್ಲ ಇನ್ ನಾಮಕರಣ
ಇಲ್ಲ ಭೈ ಅವಾಗ ಮುಂದೆ ಬರೋಣಲ್ಲ ನಾಮಕರಣ ಅದೆಲ್ಲಾ ಇರುತ್ತೆ ಇನ್ನು ಬಾಳದೇ ಏಲ್ಲ. ನಾವೇ ನಿಂದು ಮುಂದ ಮುಂದೆ ನಿಂತು ಎಲ್ಲಾ ಮಾಡೋಣ.
ಹ್ಮ್
ಎಲ್ಲಾವನ್ನು ನಾವೇ ಹಬ್ಬತ್ ಹಬ್ಬ ಹಬ್ಬ ಹಬ್ಬ ಮಾಡೋಣ.
ನೆನಪಿಟ್ಟಕೋಬೇಕು ಅಂತ ರೀತಿ ಮಾಡೋಣ ಅಂತ ನಾಮಕರಣವನ್ನು.
ಹ್ಮ್ ಹ್ಮ್
ಹ್ಮ್ ಮುಂದೆ ಯಾರು ಮಾಡಿರ್ಬೋದು ಹಿಂದೆ ಯಾರು ಮಾಡಿರ್ಬಾರ್ದ ಎಂತ ಸ್ ಇ ಇದ ಮಾಡಿಬಿಡೋಣ.
ಹ್ಮ್ ಹ್ಮ ಹ್ಮ್ ಹ್ಮ
ಅದ್ದ ಮಾಡ್ಡಿವಂದ್ರ ಮುಂದೆ ನಾವು. ಯ ಅಂತರ ಮಂದ ಇದು ಜನರ ಅಂತಾರೆ ಎಲ್ಲಾರು ಬೈ. ನಾಮಕರಣಕ್ಕೆ ಎಷ್ಟು ಮಾಡಿದ್ದೇನೆ ಮುಂದೆ ಅವ್ರ ಮಕ್ಕಳಕ್ಕೆ ಮುಂದ ಏನೇನ್ ಮಾಡ್ತಾನೆ ಅಂತಾರಿಲ್ಲ ಬರ್ ಬರ್ತಡೇ ಗಿರ್ತಡೆ ಹೆಂಗೆ ಅಂತ. ಎಲ್ಲಾ ದಾಮ್ ದುಮ್ ಮಾಡನು ಬೈ. ಹ್ಮ್ ಬೈ ಇನ್ನೊ ತಲೆ ನೀವ್ ಅಂತ್ರು ತಲ್ಯ ಹಾಕ್ ಇದು ಮಾಡಕ್ ಹೋಗುಡ್ರು ಬೈ ನಾವ್ ಅದಿವಿ ಭೈ ಎಲ್ಲಾ.
ಹ್ಮ್ ಹ್ಮ್ ಮಾಡಮ್ ಅಂತ್ ತಗ.
ಮುಂದ ನಿಂತು ಮಾಡೋಣ ಬೈ ಎಲ್ಲಾ.
ಮತ್ತ.
ಏ ನಿಮ್ಮೂರಾಗ ಆದ್ ಇಲ್ಲೋ ಆಗ.
ಇವಾಗ ಜಾತ್ರೆ ಇದೆಬ್ರು ಈಗ ಲೀತ್ ಭೖ ಈಗ ಇದ್ರಾಗ ನಮ್ಮ ಊರಲ್ಲಿ ಈಗ ತೊಡ್ಡ ಜಾತ್ರೆ ಈಗ ಸುತ್ತಮುತ್ತತ್ತು ಒಳ್ಳಿ ಹಳ್ಳಿಗಳಿಗ ದೊಡ್ಡ ಜಾತ್ರೆ ಈಗ
ಹ್ಮ
ಹಾ ಅದೇ ನಮ್ ಸುುತ್ತಮುತ್ತಳಿಗೆ ದೊಡ್ಡ ಜತ್ರೆ ಬಾಯಿ ಬರ್ರಿ ಬಾಯಿ ನಮ್ ಕಡೆಗೆ ಎಂತ ಜಾತ್ರೆ ಅಂದ್ರೆ ನೀವುನೋಡಿದ್ರ ಅಂದ್ರೆ ಸೈಕ್ಗ ಹೋಗಬಿಡ್ತರ
ಎಲ್ಲ ಯಾವ್ದತ್ ಅಂದ
ಈ ಕಡೆ ನಮ ತಾಳಗುಡಿ ಜಾತ್ರೆ ಅಲ್ವಾ
ಹ್ಮ್ ಹ್ಮ್
ಅದು ದೊಡ್ಡ ಜಾತ್ರೆ ನಮ್ಮ ತಳಿಗೆ ಬೈ
ಹಾ ಹಾ ಬರ್ತರ ಜಾಗಾಗ
ಹ ಜಾತ್ರೆ ಒಳಗೆ ಬರ್ತೀವಿ ಬೈ ಬರ ಬೈ ನೀವು ಜಾತ್ ಜಾತ್ರೆ ನೋಡಿದ್ರಿ ನೀವು ನಮ ಜಾತ್ರೇನ
ಹ್ಮ್
ಮಾತ್ತ ಅಡಲ ಬೈನವು ಅ ಅಂತ ಜನ ಅಂತ ಜನ ಸಾಗರ
ಹ್ಮ್ ಹ್ಮ
ಇಷ್ಟು ಬಕ್ ತ್ತರ ಅದಾರಾ ಇದಕ್ಕ ಅಂತ ಅಂತರ್ಭ ಇದಕ್ಕೆಲ್ಲಾ ನಮ್ದಕ
ಹೌದಾ
ಹಾ ನಮ್ಗೆ ಗೊತ್ತಿಲ್ಲ ಇಷ್ಟು ಜನ ಕುೂಡತೋ ಇಲ್ಲೋ ಅಂತ ಈತ್ತೀಚೆಗೆ ಜನನೇ ಕೊಡ್ತಿದಿದ್ದಾರೆ ಹಬ್ಬಾ ಹಬ್ಬಾ ಅಷ್ಟು ಜನ ಕೊಡ್ತಾರ ಭೈ
ಹೌದ
ಹ್ಮ್ ತಿರುರುವಪ್ಪು ಆ ಸಂದಿಸಂದಿ ಹೋಳಿಗ ಹೋಗ್ಬೇಕಂದ್ರರು ಬೈ ಎಷ್ಟು ಕಷ್ಟ ಪಡ್ತಿವಿ ಕೂಡ ಬೈ ಹ ಸಂದಿ ಒಳಗ ಹೋಗ್ಬೇಕಂತಂದ್ರೆ ಜನ ನುಕ್ಕಿ ನುಕ್ಕಿ ನುಕ್ಕಿ ನುಕಿ ಕದು
ಜನ ಆತರ ಅಲ್ಲ
ಅಷ್ಟು ಜನ ವೈ ನಮ್ದ ಕಡೆ ಹಾ
ಹ
ಯಾ ನಮ್ಗ ಗೊತ್ತಲ್ವಾ ಎಷ್ಟು ಜನ ಇದ್ದಾರೆ ಅಂತ
ಹೌದ ಏನು ರಸ ತೇರು ಈ ತರ ಇರುತ್ತ
ಅಯ ಎಲ್ಲಾ ಅನ್ನವತ ಬಯಿ ನೀವ್ ನೋಡುದನಂದ್ರೆ ಆ ಡೆಕೋರೇಷನ್ ಆ ಫ್ಲವರ್ಸ್ ಹ್ಮ ಮತ್ತೆ ಅದರ ರತದ ಮೇಲೆ ಕಾಯಿ ಮತ್ತ ಹೂವು ಅದ್ರ ಖಾಲಿ ಏನು ಏ ಒಂದು ಅದ್ರ ಬಗ್ಗೆ ಇರಂಗೆ ಇಲ್ಲದೈ ಅಂತ ಬರಿ ಮತ್ತೆ ಅವ್ರಿಗೆ ಅಂತ ದೇವ್ರ ಇಡಾಕ ಒಂದ ಸಪ್ರೇಟ್ ಗಾಡಿ ಬೈ
ಹ್ಮ್ ಹ್ಮ್
ಒಳಗೆ ಅವ್ರ ಕುಂದರ್ಸೋದ ನು ಕುದುರೆ ಏನು ಆನೆ ಏನು
ಹ್ಮ್ ಹ್ಮ್
ಏನ್ ಮಟ್ವಲ್ಲ ಸೌಂಡ್ ಬಾಕ್ಸಿಂಗ್ ಎಲ್ಲಾ ಇರ್ತ್ವ ನಮಗೂ ಪೀಜರ್ ಆಗಿತ್ ಇದ ಕುಣ್ದು ನೋಡಿ ಮತ್ತ ಅವವತ್ತೆಲ್ಲಾ ಬೆಳಿಗ್ಯಿಂದ ನಷ್ಟ ಊಟ ಎಲ್ಲಾ ಪ್ರೀ ಪ್ರೀ ಬಯ
ಹಾ ಹಾ
ಮತ್ತ ಆಟ ಆಡಕ್ ನೋಡ್ದ ಅಂದ್ರೆ ಎಲ್ಲಾ ಏನನ್ ಬು ಆಟ ಸಾಮಾನು ಎಲ್ಲಾ ನಿಮ್ಗ ಗೇಮಿಂಗ್ ಪ್ಲೇಸ್ ಎಲ್ಲಾ ಇರ್ತವ
ಹ್ಮ ಹ್ಮ
ಹ ಸಲ ಬೈ ನಾವು ಇದ್ರೊಳಗ ಹಾಕಿ ಬಿಿಟ್ಟು ಬೈ ಒ ರೌಂಡ್ ಶೇಪ್ ಇರ್ತಲ್ಲ ರೌಂಡ್ ಆಗಿರ್ತ ಅದ್ರ ಮ ಮ್ಯಾ ಗೋಗಪ್ಪಿ ಅಕ್ಷಣ
ಜ
ಹಾ ಬಯ ಅದ್ರಾಗ ಹೋಗ್ ಬಿಿಡಿ ಬೈ ಹಿಂಗ ಆ ಹಂಗ್ ತಳ ಬಿಟ್ಟತ್ ಬೈಯ ಎಲ್ಲ ಹೊಟ್ಟೆನು ಎಲ್ಲ ಕಳ್ಳಳ ಬಂದಂಗ ಆಯಬಿಟ್ಟು
ಹೌದ ಕಳಲ್ಲಿ ಬಂದಿತ
ಕೆ ಭಾಯ ಬ ಭ
ಹೌದೌ
ಹ ಈಗಪ್ಪಾ ಎದಕ ರಾತವ್ರುೋ ಮರ ಅಣ್ಣಂಗ ಇತ್ತೊಂದ ಬಳೆ
ಹ ಹೋ
ಹ್ಮ್ ಇಂತ ಇದ್ರಾಗ ನಾವು ಮಾಡ್ದ ಬ ಈ ಜಾತ್ರನ
ಹ್ಮ ಹ್ಮ್
ನಿಮ್ ಕಡೆ ಈಗ ಯಾವ್ದೂ ಇಲ್ಲ ಅವ ಈಗ ಯುಗಾದಿ ಚೆನ್ನಾಗ್ ಆಗತ್ತ ಭೈ ನಿಮ್ ಕಡೆ
ಏನನು ಅರಲ್ಲಿ ಚೆನ್ನಾಗ ಆಯ್ತಾ
ಹ್ಮ್ ನಮೂ ಕರಿ ಬೈ ನಾವು ಬರ್ತೇವೆ ಬೈ ನಮ
ಮತ್ತೆ ಬರ ಬಾ ಕರಿತೀವಿ ಅದಕ ನ್ ಹಗೇ ಆಗ್ಬೇಕೇತಲ್ಲ
ಹಾ ಈಗ ಯುಗದಿ ಆಯ್ತಾ
ಮತ್ತೆ ಮನ್ನೆ ಬೇಸಿಗೆಲ ಆಯ್ತು ಯಗ
ಹ್ಮ ಆದ್ರೂ ಇವದಿಂಗ ಇರಬೇಕಿತ್ತು ಬೈ ನಿಮ್ ಕಡೆ ಜಾತ್ರೆ ಅ ಎಲ್ಲಾ ಚೆನ್ನಾಗತಿತಿ ಅದೇನು ಊರಿಗೆಗಳು ಬರ್ತಾವ ಬೈ ಏಿಲ್ಲ ಊರ ಏನು ಊರ ಅತ್ತಾಗಿಿ ಏನ್ ಬೈ ಹತ್ತರ ತಗೊಂಡು ಹೋದೇನೆ ಬೈ ಮ ತಳ ಕುುಸು ಹಂದದ ಊರಿ ಆಕ್ಸದೆ ಬ
ಹ್ಮ್
ಹೌದು ಯಾರ ಮೇಲೆ ತುಳತಿದೋ ಅವ್ರರು ಏನೋ ತಪ್ಪ ಮಾಡ ನ ಹಾ ನೋಡ್ದಯಿ ನಿಮ ಕಡೆ ಬಂದಿಿದ್ದವಲ ಭಯ ಅವೋಗ ಅವಾಗ ಹ ನಿಮ್ಮ ಇದಕ್ ಬಂದಿದ್ದೇವು ಬೈ ಎಂಗ್ಲೇಜ್ಮೆಂಟಿಗೆ
ಹದ
ಹಾ ಅವಾಗ ನೋಡಿದ ಬೋಗಿದ್ದೀನಿ ನೀ ಜಾಸ್ತಿ ಬೈ ಅಡು ಅೇ ಅದು ಯಾರದ್ದೋ ಓರಿ ಒಂದು ಂದು ಮನುಷ್ಯರ ಮೇಲೆ ತುಳಿತಂದ್ರ ಅವ್ರ ಏನೋ ತಪ್ಪು ಮಾಡ್ಯಾರಂತ ಏನೋ ಇರೋ ತರ ಬೈ್ಯೋದವು
ಹ್ಮ ಅದು ದಾಟ್ಲಿಲ್ಲ ಅಂದ್ರೆ ಏನೋ ತಪ್ಪಾಗಿದೆ ಅಂತ ಹೇಳ್ತಾರ ಅಷ್ಟೇ
ಹಾ ಅವ್ರ ಮೇಲೆ ತುಳಿತಂದ್ರೆ ಚುಳ್ಳದಾನ ಹ ಪಯ ಆ ಸಲ ಒಬ್ಬ್ರಿಗೆ ತಿುಳ್ದ್ ಬಿಟ್ಟಿತ್ತು ಪಯ ಅದಕ್ಕ ಹೇಳ್ದ
ಹೌದಾ
ಹ್ಮ್
ಹಾ ಹಾ
ಅವಾಗ ತುಳದುು ಹಾಕ ಆೆ ಬೆನ್ನು ಬೆನ್ನುನ್ನ ಕೂತ ಬಂದ್ ಬ ನಾನು ಅವಾಗ ನೋಡಿ ಹ ಇದೇ ನ ಪತಿ ತೋಟಪಚಿತ್ಪಡದವರ ತಂದಿ ಭೈ ಹ್ಮ್
ನನಪ್ಪಾ ಯಾವ್ದ ನಮಬೇಕು ಏನ ಗೊತ್ತರ ನನ್ ಗಂಟ
ಹಾ ಯ ನಿಮ್ ಊರದು ಆರಾಮ್ ಗೋ ತ್ತಾಗತ್ ನಿಮ್ದು ಏನು ದ್ಯಾಮವ್ವನ ಜಾತ್ರಿ ಯಾವಗ ಆಗುತ್ತ ಬೈ.
ಇದೇ ಇದೆ ಫೆಬ್ರವರಿಯಲ್ಲಿ ಮುಂದಿನ ವರ್ಷ
ಅದನು ಚೆನ್ನಾಗ ಮಸ್ತ್ ಆಗತ್ ಅದನು.
ಬಂದಿದ್ರಾ ನೀವು.
ಅದಕ್ಕೂ ಬಂದಿದ್ದೀ ಬೈಯ ಅದ ಏನು ಕುರಿ ಕಡಿದೇನು ಅ ದೋಟ್ಟಾಗ ಇದು ಏನ್ ಕುಡಿತರ್ಪ ನಾ ತುಪ್ಪದ ಸಹಿಕ ಎಲ್ಲಾ ಎಲ್ಲಾ ಸೈಕ್- ಸೈಕ್ ಮಾಡ್ತರ ಪೈ ನೀವು ಹಬ್ಬಗಳನ್ನು ಏನ್ ಮಾತಿಲ್ ಬೈ ನಿಮ್ಮ ಹಬ್ಬಗಳು ಮತ್ತ ಯಾವ ಆಚರಣೆಗಳು
ಹ್ಮ್ ಹ್ಮ್
ಮಯಮ್ಮ ಅ ಭಾರಿ ಮಾಡ್ತರ ಬೈ ನೀವು.
ಹ್ಮ್
ಅದಕೆ ಅಂತ ಹಬ್ಬ ಹರಿದಿನಗಳಿಗೆ ಹೋಗಬೇಕ ಬೈ ನಾವು. ನಾವೇ ಊರಲ್ಲಿ ಇರ್ಲಿಕ್ಕಂದ್ರೆ ನಾವವು. ಇದ ಯಾರು ಮಾಡೋರು ಹಬ್ಬ ಹರಿ ದಿನಗಳನ್ನು ಯಾರ್ ಮಾಡ್ತಾರ.
ಇರ್ಬೇಕು ಊರಲ್ಲಿ ಆತರ ಫಂಕ್ಷನ್ ಇರ್ಲಿ ಏನಾದ್ರ ಇರ್ಲಿ ಬರ್ಬೇಕು ಊರಿಗೆ.
ಹಾ ಅವತ್ತಾದ್ರೂ ಬರ್ಬೇಕಲ್ಲ. ಅವತರಿಲಿಕ್ ಅಂತಂದ್ರೆ ಮತ್ತ್ ನಾವ ಇರ್ಲಿಕ್ಕಂದ್ರ ಯಾರ ಮಾಡರು.
ಮಿಸ್ ಮಾಡ್ಕೊಬಾರ್ದು.
ಹ್ಮ್
ಹ್ಮ
ಅದನ್ನು ಎಲ್ಲಸು ಮಾಡ್ ಅಂದ್ರೆ ಕರೆಕ್ಟ್ ಇರ್ತವ ಬೈ ಎಲ್ಲ ಒಂದೊಂದ ದೇವ್ರ ಅದು.
ಹ್ಮ್ ಹ್ಮ್
ಅದೇ ಮತ್ತೆ ಮಾಡ್ಬೇಕು ಎಲ್ಲ ಜಾಸ್ತಿ ಎಲ್ಲ ಮಾಡ್ಬೇಕು ಊರಲ್ಲಿ.
ಹ್ಮ್ ಜಾತ್ರೆ ಮಾಡಕು ಎಲ್ಲಾ. ಕೂಡಿದ್ರೆ ಜನ ಒಂದ್ ಚಪ್ಪಳಲ್ಲಿ ಒಡದ್ರೆ ಕೈ ಇದಾಗಲ್ಲಲ್ ಕೈ ಎಲ್ಲ ಎಲ್ಲರ ಕೈ ಚಪ್ಪಳನೆ ಒಡದ್ರೆ ಚಪ್ಪಾಳೆ ಆಗತ್ತಲ್ಲ ಬೈ.
ಸರಿ ಸರಿ ಬ್ರು ನಿನಗೆ ಆಮೇಲೆ ಮಾಡತೀನಿ ನಾನ
ಸರಿ ಇಡಲಿ